ಕೇಳಿಸ ಹಲೋ.
ಹಲೋ.
ಹಾ ಮಿಸ್ ಹಾ ಕೇಳಿಸುತ್ತಾ ಇದಾವೆ.
ಹೂ ಕೇಳಿಸ್ತಿದೆ ಮಿಸ್.
ಕೇಳಿಸತಿದ್ಯಾ.
ಕಾಫಿ ಮಾಡದ್ರ ಮಿಸ್.
ಹೂ ಮಿಸ್ ಆಯ್ತು. ನಿಮ್ದು
ಹಾ ನಂದು ಇವಾಗ ಆಯ್ತು ಮಿಸ್ ಏನ್ ಮಾಡ್ತಾ ಇದ್ರಿ ಮಿಸ್.
ನಾನು ಅದೇ ಬುಕ್ಕಲ್ಲಿ ಎತ್ತಿಇಟ್ಟಿಬಿಡೋಣ ಅಂದಬಿಟ್ಟು ಎತ್ತಿಡ್ತಿದ್ದೇ ಮಿಸ್.
ಯಾವ ಬುಕ್ಗಳು ಮಿಸ್.
ಏ ಇವರು ಬುಕ್ಗಳು ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ನಲ್ಲಾ ಸ್ಕೂಲಿನಿಂದ ಹಾ ಅದನ್ನೇ
ಅಂದ್ರೆ ನೋಟ್ ಬುಕ್ ಟೆಕ್ಸ್ಟ್ ಬುಕ್ ಎಲ್ಲ ತಗೊಂಡ್ ಬಂದ್ರ ಮಿಸ್ ಎಲ್ಲಾ ಕರೆಕ್ಟ್ ಆಗಿದಯಾ.
ಕರೆಕ್ಟ್ ಆಗ ಐತೆ ಮಿಸ್ ಅಂದ್ರೆ ಇವ್ರಗೆ ಈ ಇವಾಗ ಫೋರ್ ಲೈನ್ ಇಲ್ಲ ಮಾಮೂಲಿ ಸಿಂಗಲ್ ಲೈನ್ ಬುಕ್ ಹ ಮತ್ತೆ. ಯು ಟಿಗಳು ಹೋಂವರ್ಕ್ ತರ. ಯುಟಿಗೆ ಸಪ್ರೇಟ್ ಬುಕ್ ಸಪ್ರೇಟ್ ಬುಕ್ ಇಲ್ಲ ಮಿಸ್.
ಮತ್ತೆ
ಹಂಡ್ರೆಡ್ ಪೇಜಲ್ಲೇ ಹೋಮ್ ವರ್ಕ್ ಬರ್ಕೊಳ್ಳೋದು.
ಅಂದ್ರೆ ಅರ್ಧ ಓಮರ್ಕೂ ಅರ್ಧ ಯುಟಿನ.
ಯು ಟಿನ ಪೇಜ್ ಗಳಲ್ಲಿ ಬರಿಬೇಕಂತೆ ಸಿಕ್ಸ್ತ್
ಓ ಸರಿ ಅಂದ್ರೆ ಅವ್ರೇ ಕಲೆಕ್ಟ್ ಮಾಡ್ಕೊತಾರ ಮನೆ
ಅದ್ ಏನಪ್ಪಾ ಅದು್ ಗೊತ್ತಿಲ್ಲ ನಾನು ಕೇಳದಕ್ಕೆ ಸಿಕ್ಸ್ಿಂದ ಹ್ಮ್ ಹ್ಮ್ ಅಂದ್ರೆ ಯುಟ್ದಾಗ ಅವರೇ ಪೇಪರ್ ಕೊಡ್ತಾರಾ
ಸ್ಕೂಲ್ ಅಂದ್ರೆ ಅದನ್ನೆಲ್ಲಾ ಮೆಸೇಜ್ ಆಕ್ತ
ಯು ಟಿ ಇದ್ದಾಗ ಯುರೇ ಪೇಪರ್ ತಗ ಕೊಂಡೋೋಗಬೇಕು ಹಂಗಾರೆ
ಹ್ಮ್ ಇಲ್ಲ ಮಕ್ಕಳೇ ತರದಾದ್ರೆ ಹೇಳ್ತಾರೆ ಇಲ್ಲ ಅಂತಂದಿದ್ರೆ ಸ್ಕೂಲ್ಲ್ಲ ಪ್ರೊವೈಡ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ತಾರೆ ಮಿಸ್ ಯಾವ್ದನ್ನು ಒಂದ್ ಡೂಟಿ ಆಗತ್ತ ಅನ್ಕ ಆಮೇಲೆ ಗೊತ್ತಾಗತ್ತಲ್ಲಾ ಮಿಸ್
ಅದಕ್ಕೆ ಕೊಟ್ನಲ್ಲ ಸಿಕ್ಸ್ ಬುಕ್ ಟೋಟಲ್ ಅದೇ ಇ ಇದು ಕ್ಲಾಸ್ ವರ್ಕ್ ಗೆ ಐದು ಬುಕ್ ಕೊಟ್ರು ಮಾಮೂಲಿ ಹ ಮತ್ತೆ ಮ್ಯಾಸ್ ಆಜೆಂಟಲ್ ಬುಕ್ು ಮಾಮೂಲಿ ಅದು ಅದ ಒಂದು ಅನ್ರೂಲ ಆ ಯುಟಿ ತರ ಬು ಎಂಟು
ಎಂು ಟ್ಟು ಹ
ಅದು ಮೋಸ್ಟ್ಲಿ ಅ ಐನು ಇದು ಮಾಡೋಾರಲ್ಲ ಅದಕ್ಕೂ ಇರಬೇಕು ಅನ್ಕತೀನಿ
ಓಹ ಇರ್ಬೇಕು
ಆವಾಗ ಕನ್ನಡ ಹಿಂದಿಗೆ ಕಾಫಿ ರೈಟಿಂಗು ಮತ್ತೆಂಗ್ೀಷ್ಾಫ್ರೆ ಟಿಂಗ್ ಒಂದು ಬುಕ್ಕು ಫೋರ್ ಲೈನ್ದು ಅಷ್ಟೇ ಕೊಟ್ಟಿದ್ದು ಗ್ರಾಫ್ ಬುಕ್ ಬ ಒಂದು ರೆಕಾರ್ಡ್ ಬಕ್ ಒಂದು
ಹಾ ಸರಿ ಸರಿ ಮ ಗ್ರಾಫ್ ಬುಕ್ ಪ್ರೊವೈಡ್ ಮಾಡ್ತಿದ್ದಾರೆ
ಹ ತರಡಿಂದ ತರಡಿಂದನೂ ಗ್ರಹ ಬಕ್ಕು ಇವಾಗ ತರಡಿಂದನೂ ಏ ಐತೆ ಮಿಸಿ್ರಗೆ
ಹೌದಾ ಲಾಸ್ಟ್ ಟೈಮ್ ಎಲ್ಲ ನ ಮೊನ್ನೆ ತಗಳ ಕೇಳಿದ್ದಲ್ಲ
ತಗಗಳಲ ಕೇಳಿದ್ರು ಇವಾಗ ಮೂರನೇ ಕ್ಲಾಸಿಂದನೂ ಗ್ರಾಫ್ ಬುಕ್ ಕೊಡ್ತಾಯ್ದೀವಿ
ಓಹ ಪರವಾಗಿಲ್ಲ ಮೆ
ಆಮೇಲೆ ಕಂಪ್ಯೂಟ್ ರ್ ಇಲ್ಲ ಫಸ್ಟ್ ಸೆಕೆಂಡ್ಗೆ ಮಾತ್ರ ಕಂಪ್ಯೂಟರ್ ಅನ್ಸ್ಕುತ್ತೆ ಮೂರನೇ ಕ್ಲಾಸ್ಿಂದ ಎ ಐನೇ ಇರೋದು ಇವರಿಗೆ ಸಿ ಬಿ ಎಸ್ ಸಿ ಅವಗೆ
ಹ ಪರವಾಗಿಲ್ಲ ನೆಸ್ ಅ ಹಾ ಓ
ಅಂದ್ರೆ ಏ ಚೆನ್ನಾಗಿ ಕಲ್ತ್ಕೊಬೋದು ಇವ್ರು ಹ್ಮ್ ಮೂರನೇ ಕ್ಲಾಸ್ಿಂದಾನೇ ಅದೇ ನಮ್ಮ ಟ್ರೈನಿಂಗ್ ಕರ್ದಿದ್ರಲ್ಲ
ಹ್ಮ್ ಹ
ಹಾ ಟ್ರೈನಿಂಗ್ ಕದಿದ್ರಲ್ಲ ಮೇ ಅದೇ ಅದನ್ನೇ ಹೇಳ್ಕೊಟ್ಟಿದ್ರು ಹ್ಮ್ ಅವ್ರು ಹೇಳಿದ್ದು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಇರುತ್ತೆ ಎಐ ಅಂತ ಬಟ್ ಮೂರನೇ ಕ್ಲಸ್ಿಂದಾನೇ ಕೊಟ್ಟವರು
ಬಿಡ ಮಿಸ
ಹ್ಮ್ ಕಲಬೋದು ಮೀಸ್ ಚೆನ್ನಾಗೈತೆ ಬುಕ್ಗಳುುವೆ ಇನ್ಫರ್ಮೇಶನ್ಗಳು ಚೆನ್ನಾಗೈತೆ ಕಲ್ತ್ ಹ್ಮ್ ಹೌದು ಹ್ಮ್
ಕಲ್ತಂಗ ಆಗತ್ತೆ ಮತ್ತ ಹ್ಮ್ ನಮಲೆ ಮಕ್ಕಳುನ ತೊಂದರೆ ಇಲ್ಲ
ಹಂಸ ಬರೀತ್ದಳ ಪರವಾಗಿಲ್ವಾ
ಅದ ನಾಾವ ನಾಳೆ ಅಡ್ಮಿಷನ್ ಮಾಡಿಸಬೇಕು ಕಮೇಶ್ಞ
ಮಾಡಿಸಬಿಡರಿಬಿ ಬಂದತೆಿಗೆ ಶೋಭಾ ಅದೇ ಹಂಗಂದ್ರು ಒಬ್ಬನ್ ಮಾಡ್ತೀನಿ ಅನ್ ಸತಿ ಇನ್ನೊಬ್ಬನ್ನ ವೈ್ಟಟ್ ಮಾಡ್ತೀನಿ ಆಮೇಲೆ ಲೇಟ್ ಅಟಕ್ ಮಾಡ್ಕೊತೀನಿ ಅಂತ
ಲ ಮೇ
ಹ್ಮ್ ಅಷ್ಟ ಮತ್ತೆ ಇವಾಗ ಏನ್ ಮಾಡ್ಬೇಕು ಮಿಸ್ ನೀವು
ಹತಾ ಇದ್ದಾಳೆ ನಿಮ್ಮ ಮಕ್ಳು ಮೋಮ್ಮಕ್ಕೆಲ್ಲ ಮುಗಿದ್ರಾ
ಓ ಮಿಸ್ ಬಾರದ್ರು ಅದೇ ಕಿರು ಸ್ವಲ್ಪ ಅಪ್ಪ ಬರ್ದವನ ಇನೊಂದ ಎರಡು ಐತೆ ಅಂದ ಮಸುೌದು
ಹ ಮ ಇನ್ನೇ ಮೀ್ ರೆಸ್ ಮಾಡ್ಬೇಕು ವರ್ಷ
ಹೌದು
ನಿತ್ತು ಹ್ಮ್ ಅದೇ ಮ್ ಈ ನಾಳೆ ಅಡ್ಮ ನ ಒಮ್ಸಾ ಹೆಲ್ಪ್ ಮಾಡ್ತಿದ್ದೆ ಮಿಸ್ ಬರಿಯ ಟ್ರೇಸಿಂಗ್ ಎಲ್ಲ ಬರ ಇಲಿಲ್ಲಳಿಗೆ ಅಡುಗೆ ಮಾಡ ಮ ನ ಇಲ್ಲ ಮಿಸ ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಅತಂಗಿಲ್ಲತಂಗಿಲ್ಲ ಅಂತ ಹೇಳಿದ್ದಾರೆ ಮಿಸ್ ಬಬೆನೊ ಬರಿತ ಪೊ ಅದಕ್ಕೆ ಸ್ವಲ್ಪ ರೆಷ್ಟ ಇದ್ದೀನಿ ಮಿಸ್
ಹಹೂ
ಅಡ್ಗೆ ಮೀಸ್ ಮಾಡಿದೀರಾ ಮ ಮತ್ತೆ ಹೋಗ್ಬೇಕು ಮಿಸ್ ಹೂ ಒಂದ್ ತಿಂಗಳು ಬಿಟ್ಟ ಒಂದ್ ತಿಂಗಳು ಬಿಟ್ಟ ಬನ್ನಿ ಅಂತ ಹೇಳಿದ್ದಾರೆ ಮೇಸ್
ಹೂ ಹೂ ನೋಡಿ
ಇವಿ ಕೊಳಗಳಗಡೆ ಹೋಗ್ಬೇಕು ಒಮೆ
ಹೂ ಹೂ
ಹೂ ಇವಾಗ ಏನ್ ಹೇಳು ತರೋ ನೋಡಣ ತಿದಿ ಪರ್ವಾಗಿಲ್ಲ ಮಿಸ್ ಇಲ್ಲ ಇಲ್ಲ ಮಿಸ್ ಅಷ್ಟು ನೋವಲ್ಲ ಮಿಸ್ ಮೊದ್ಲೆಲ್ಲ ತುಂಬಾ ನೋವಿತ್ತು ಇಲ್ಲ ಅಷ್ಟಲ್ಲ ಮಿಸ್ ಅೇ ಟ್ಯಾಬ್ಲೆಟ್
ಹಾ ಹಂಗೆ ಫುಡ್ ತಗೋಬೇಕು ಅಲ್ವಾ
ಸ ಎಲ್ಲ ತ ಕರಾಟಿ ತಗೊಂಡಿದ್ದೀನಿ ಮತ್ತೆ ವ್ಯಾಯಾಮ ಮಾಡಿಲ್ಲ
ಹೂ ತಪ್ಸಲ ಅಲ್ವ ಮಿಸ್ ಬೆಳಿಗ್ಗೆ ಮಾಡ್ತೀರಾ
ಹೂ ಬೆಳಿಗ್ಗೆ ಮಿಸ್ ಬೆಳಿಗ್ಗೆ ಒಂದಸ ಸಾಯಂಕಾಲ
ಹೂ ಸಂಜೆನೋವಾ
ಹ ಸರಿ ನೋಮಸ್ ಹ ಖಾಲಿ ಹೊಟ್ಟೆಯಲ್ಲಿ ಮಾರ್ನಿಂಗ್ ಟೈಮು ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತು ಮಾಡನಿ ಮಿಸ್
ಹೂ ಅವಾಗ ಕಾಫಿ ಕುಡ್ದ್ ಮಾಡ್ಬೋದ ಅಥವಾ ಏನ್ ಆತರ ಏನಿಲ್ಲ ಅಲ್ವಾ ಹೂ
ಮಿಸ್ ಒಂದ್ ಖಾಲಿ ಹೊಟ್ಟೇೆಯಲ್ಲಿ ಎರಡು ಗಂಟೆ ಟೈಮ್ ಇವಾಗ ಒಂದ್ ನಾಲ್ಕಕ್ ಗಂಟೆಗೆ ಸ್ಟಾಪ್ ಮಾಡಿಬಿಟ್ರಿ ಮಿಸ್ ಆರು ಗಂಟೆ ಆ ಗಂಟೆಗೆಲ್ಲ ಹೆ ಎಕ್ಸರ್ಸೈಜ್ ಮಾಡ ಮಾಡು ಮಿಸ್
ಹೂ ಅದ್ ಮಾಡ ಆದ್ಮೇಲೆ ಗ್ಯಾಪ್ ಕೊಡ್ಬೇಕಾ ಊಟ ತಿಂಡಿಗೆ
ಇಲ್ಲ ಇಲ್ಲ ಗ್ಯಾಪ್ ಏನಿಲ್ಲ ಮಿಸ್ ಎಕ್ಸಸೈಸ್ ಮಾಡಾದ್ಮೇಲೆ ತಗೋಬಹುದು ಮಾಮೂಲಿ ಕಾಫಿ ಎಲ್ಲ ತಗೋಬಹುದು ಮಿಸ್ ನ್ಯೋ ಮೆಸ್ ವರ್ಕೋ ಪರವಾಗಿಲ್ವ ಇವಾಗ
ಮೆಸ್ ಪರವಾಗಿಲ್ಲ ಆಮಲಿ ಅದೇ ಯನಾದಾರೂ ಒಬ್ರು ಬರ್ಲಿಲ್ಲ ಅಂದಾಗ ಸ್ವಲ್ಪ ಬರ್ಡನ್ ಆಗೋಯ್ತದೆ ಹೋಗ ಮಾಡೆ ಅಲ್ಲಿಗ್ ಬುಕ್ ಕೊಡಕ್ ಹೋಗ ಈ ಕಡೆ ಆಫೀಸ್ಗ ಬರ್ಬೇಕು ಆ ತರ ಆ
ಹ ಹ ಹಾ ಹಾ ಹಾ
ಗರು ರಜ ಹಾಕ್ಬಿಟ್ಟಾಗ ಕಷ್ಟ ಆಗೋಯ್ತೆ ಅಷ್ಟೇ
ಅಂದು ಅವರ್ ಅಷ್ಟೊತ್ತಿಗೆ ಬರ್ತೀರಾ ಮಿಸ್ ಮನೆಗೆ
ಹ್ಮ್ ಮನೆಗೆ ಐದ್ ಗಂಟೆನೆೇ ಆಗೋಯ್ತಿದೆ ಮಿಸ್ ಬರದು
ಓ ಐದು ಗಂಟೆ
ಒಂದೊಂದ್ಸಲ ಅದೇ ಅಲ್ಲ ಅವರು ವರ್ಕ್ ಆಗ್ಲಿಲ್ಲ ಹ ರಶ್ ಇರುತ್ತೆ ಕೊನೆ ಮೂಮೆಂಟ್ ಅಲ್ಲೇ ಬಂದ್ಬಿಡುತ್ತಾರೆ ಪೇರೆಂಟ್ ಇಡೋ ಅಡ್ಮಿಷನ್ ಗ ಕ್ಕೆ ಅನ್ಬಿಟ್ಟು ಆ ಟೈಮ್ ಅಲ್ಲಿ ಇದಾಗೋಯುತ್ತೆ
ಸ್ವಲ್ಪ ಕಷ್ಟ ಆಗುತ್ತೆ ಬೆಳಿಗ್ ಹೌದು ಮಿಸ್
ಆಗ್ಬಿಡುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ತೆಗೆನೆ ಮಾಮೂಲಿ ಟೈಮು ಹಾ ಒಂಬತ್ತು ಗಂಟೆ ಮಾಮೂಲಿ ಸ್ಕೂಲ್ಗೆ ಹೊಯ್ತಿವಲ್ಲ ಅದ ಟೈಮ್ಗೆ ಹೊರಟೊಗೊದು ಹ್ಮ
ಮುಗಿಸ
ಕೆಲ್ಸ ಅದ ಮಿಸ್, ಓ ಅಂದ್ರೆ ಮಾರ್ನಿಂಗ್ ಹೋದ ತಕ್ಷಣ ಏನಾದ್ರು ಎಂಟ್ರಿ ಇದ್ದರೆ ಮಾಡ್ಕೊಂಡು ಬುಕ್ ಅವ್ರು ಬಂದಾಗ ಬುಕ್ ರೂಂಗೊಂಟೊಗದು ಅವಾಗ ಅಲ್ಕೊಡೋದು ಆ ತರ ಮಾಡ್ಕೊಡ ಮತ್ತೆ ಅಲ್ಲಿ ಯಾರಾದಾರೂ ಬುಕ್ ಇಲ್ಲ ಅಂದಾಗ ಆಫೀಸ ಬಂದು ಅಲ್ಲೇ ಏನ್ ವರ್ಕ್ ಐತೆ ಇಲ್ಲ ಮಿಸ್ ಅಲ್ಲೇ ಆಫೀಸ್ ಅಲ್ಲೇ ಮಾಡ್ಕೊಳ್ಳೋದು ಎಲ್ಲಾ ಒಟ್ಟ
ಹ್ಮ್ ಓ ಸರಿ ಸರಿ ಮಿಸ್
ಮತ್ತೆ ಅದಕವರು ಇದ
ಮತ್ತ ಮಿಸ್ ಇಲ್ಲ ಹೋದರು, ಮತ್ತೆ ಹುಷಾರಾದ್ರಲ್ಲ
ಹ ಹೋದ್ರ ಹ್ಮ್ ಅವನು ಇನ್ನೊಬ್ ಮಗ ಯಾವ ಕ್ಲಾಸು ಮಿಸ್ ಅವನು?
ಇಲ್ಲ ಲ್ಲ ಮಿಸ್ ಹೋದ್ರು
ಹ್ಮ್
ಹ್ಮ್ ಅದೇ ಅತ್ತೆ ಉಷಾ
ಹಾ ಸರಿ ಬಿಡ್ ಏತ್ತಾ ಇಲ್ಲೇ ತಾನೆ ನಮ್ಮ ಸ್ಕೂ ಅಲ್ಲಿನೇ ಹ್ಮ್.
ಮೌನ್ ಮನ್ ಸ್ಟೇಟ್ಸಲ್ಲಿ ಹ ಅಲ್ಲೆನೇ ಬೊಮ್ ಎಸ್ ಜಲ್ದಿ ಪಾಸ್ ಆಯತು ಮಿಸ್ ಇವಾಗ ಡಿಪ್ಲೊಮಗೆ ಜಾಯ್ನ್ ಆಗಿದ್ದಾನೆ.
ಹ್ಮ್ ಯಾವಾಗಿಂದ ಹೋಗ್ ಒಪ್ಪನು
ಅದಿನ್ನ ಹೇಳಿಲ್ವಂತೆ ಮಿಸ್
ಹ ಸರಿ
ಅದೇ ಅವನು ಸ್ವಲ್ಪ ಪರವಾಗಿಲ್ಲ ಇವನು ಚಿಕ್ಕವನ್ ನ್ನ ಸ್ವಲ್ಪ ವೀಕ್ ಇದ್ದಾನೆ ಮಿಸ್.
ಹ್ಞೂ ಅದೇ ಅಭ್ಯಾಸ ಟೆಂತ್ಗೆ ಬರೋ ತಂಗೆ ಫುಲ್ ಇದು ಮಾಡ್ಕೊಬಿಟ್ರೆ ಸರಿ ಬರ್ತಾರ್ ಬುಡಿ.
ಹಲೋ